ಹಲೋ ಹಾ ನಮಸ್ಕಾರ
ಆ ನಮಸ್ಕಾರ
ಏನ್ ಮಾಡ್ತಿದ್ದೀರ
ನಾವು ಓದ್ತಿದ್ದೀವಿ.
ಹಾ ಡಿಸ್ಟರ್ಬ್ ಮಾಡಿದ್ವಿ ಅನ್ಸುತ್ತೆ
ಏ ಎಂತ ಡಿಸ್ಟರ್ಬ್ ಇಲ್ಲ ಊಟ ಆಯ್ತಾ
ಹಾ ಆಯ್ತು ನಿಮ್ದ ಆಯ್ತಾ
ಹಾಂ ನಮ್ದು ಇವಾಗಲೇ ನೀವೇನು ಮಾಡ್ತಿದ್ದೀರಾ
ನಾವು ಇದೀವಿ ನಾವು ಓದ್ಕೋತಾಯಿದೀವಿ
ಏನ್ ಕಲಿತಿದೀರಾ ನೀವು
ನಾವು ಇಂಜಿನಿಯರಿಂಗ್ ಕಲಿತಿದ್ದೀವಿ
ಹೌದ ಎಲ್ಲಿ
ಹಾ ಇಲ್ಲಿ ಬೆಂಗಳೂರುರಲ್ಲಿ ಕಲಿತಿದೀವಿ
ಹೌದಾ
ಹಾ ನೀವೇನ್ ಕಲಿತಿದ್ದೀರ ಹಾ ಬರುತ್ತೆ
ಏನು ಮಾಡ್ತೀರಾ ಅಡುಗೆ
ನಾವು ನಾವು ಏನ್ ಅದು ಚಿತ್ರನ್ನ ಪುಳಿಯೋಗರೆ ಟಿಫನ್ಲ್ ಅಲ್ಲಿ ಎಲ್ಲಾ ಮಾಡ್ತೀವಿ
ಹಾ
ಹ್ಮ್
ಅಡುಗೆ ಆತರ ಊಟ ಏನು ಮಾಡೋಕ್ಕ ಬರಲ್ವಾ
ಹಾ ಹಾ ಬರಲ್ಲ ನಿಮ್ಗೆ ಏನ್ ಬರುತ್ತೆ
ನಮಗೂ ಅದೇ ಈತರ ಮ್ಯಾಗಿ ರೈಸ್ ಎಲ್ಲ ಮಾಡ್ ಚಪಾತಿ ನಮ್ಮ್ ಕಡೆ ಎಲ್ಲ ರೊಟ್ಟಿ ಎಲ್ಲ ಈಕಡೆ ಉತ್ತರ ಕರ್ನಾಟಕ ಕಡೆ ಅಂದರೆ ರೊಟ್ಟಿ ಸ್ಪೆಷಲ್ ಅಲ್ಲ
ಹೌದಾ ನೀವು ಉತ್ತರ ಕರ್ನಾಟಕದವರ
ಉತ್ತರ ಕರ್ನಾಟಕ ಆಕಡೆ ಹುಬ್ಬಲಿ ಸೈಡ್ ಹುಬ್ಲಿ ಗದಗ್
ಹ್ಮ್
ಹ ಅಲ್ಲಿ ರೊಟ್ಟಿ ಸ್ಪೆಷಲ್ ಅಲ್ಲ ಅಕ್ಕಿ ರೊಟ್ಟಿ ಮಾಡೋರು ಬಾಳ
ಹಾ ರೊಟ್ಟಿ ಮಾಡಕ್ ಬರುತ್ತೆ ನಿಮ್ಗೆ
ಏ ನನಗೆಲ್ಲ ಬರಲ್ಲ ಜಸ್ಟ್ ಚಪಾತಿಯಷ್ಟೇ ಊಸ್ತೀನಿ
ಹ್ಮ್ ಹ್ಮ್ ಮತ್ತೆ ಇನ್ನೇನ ಬರುತ್ತೆ ಇನ್ನೇನು ಬರಲ್ವಾ
ಇಲ್ಲ ಅಷ್ಟೇ ನನಗೆ ಬರೋದು
ಹ್ಮ್ ಮತ್ತೆ ನಿಮ್ಮ್ ಸ್ನೇಹಿತರ ಜೊತೆಲ್ಲಾದೂ ಪ್ರವಾಸ ಹೋಗಿದ್ರಾ
ಹ ನಾವು ಸದ್ಯಕ್ಕೆ ಹೋಗಿಲ್ಲ ಬಟ್ ಹೋಗಿದ್ವಿ
ಹಾ ಹಾ ಹಾ ಹೋಗಿದ್ವಿ ಸ್ನೇಹಿತರ ಜೊತೆ ಇಲ್ಲ ನಮ್ಮ ಕುಟುಂಬಸ್ಥರ ಜೊತೆ ಹೋಗಿದ್ವಿ
ದೊಡ್ಡ ಫ್ಯಾಮಿಲಿನಾ ನಿಮ್ದು
ಹಾ ಹೌದು
ಹಾ ಹೋಗಿಲ್ವಾ ನಿಮ್ಗಿದ್ರೆ ನಿಮ್ದು ಗೆಳತಿಯರ ಜೊತೆ
ಹೋಗಿದ್ದಿ ನೀವ್ ಹೊಸ ವರ್ಷಕ್ಕೆಲ್ಲ ಹೋಗಿದ್ವಿ ಫ್ರೆಂಡ್ಸ್ ಜೊತೆನೆ
ಹಾ ಚೆನ್ನಾಗಿರುತ್ತೆಲ್ಲ ಹೋಗೋದಿಕ್ಕೆ
ಹಾ ತುಂಬಾನೇ ಚೆನ್ನಾಗಿರುತ್ತೆ
ಹಾ ದುಡ್ಡೆಲ್ಲ ಎಲ್ಲಿಂದ ಹೊಂದಿಸ್ತೀರ
ಹ್ಮ್ ಕೇಳ್ತೀವಿ ಪೋಷಕರ ಹತ್ರ
ಹಾ ಕೊಡ್ತಾರೆಲ್ಲ
ಹಾ ಕೊಡ್ತಾರೆ
ಹಾ
ಹ್ಮ್
ಏನು ಹೋಗೋದಿಲ್ಲ ಬೇಡ ಅಂತ ಅನ್ನಲ್
ಹಾ ಹಾ ಏನಿಲ್ಲ ಏನಿಲ್ಲ ಎಂಜಾಯ್ ಮಾಡಿ. ಇರೋದೊಂದೇ ನ ಜೀವ್ನ
ಹಾ ಅದೇ ಇವಾಗ್ಲೇ ಇರೋವಾಗಲೇ ಎಂಜಾಯ್ ಮಾಡಬೇಕು ಮತ್ತೆ ಇದು ಮತ್ತೆ ಸಿಗಂಗಿಲಲ್ಲ ನಮ್ಗಿದು ಅದ್ಕೆ
ಹ್ಮ್
ಇವಾಗೇನು ಓದ್ಬೇಕಾ ನೀವು.
ಹ ಇಲ್ಲ ಓದಲ್ಲ ಎಕ್ಸಾಮ್ ಇನ್ನ ಎಕ್ಸಾಮ್ ಇಲ್ಲಲ್ಲ ಅದಕ್ಕೆ ಓದ್ತಿಲ್ಲಾ ನೀವ್ ಓದ್ತಿದ್ದೀರ
ನಾವು ಓದಬೇಕು ಇನ್ನ ಇದೆ ಟೈಮು ಬರೆಯೋದೆಲ್ಲ ತುಂಬ ಕೊಟ್ಟಿದ್ದಾರೆ ಓ ಅದ್ನು ಬರಿಬೇಕು.
ಹಾ ಹಾ ಹಮ್ ವಿದ್ಯಾರ್ಥಿ ಜೀವನನೆ ಜೀವನೆ ಅಂದ್ರೆ ಅದೇ ಅಲ್ವಾ ಬರ್ಯೋದು ಓದೋದು. ಎಕ್ಸಾಮ್ ಹಿಂದಿನ್ ದಿನ ಅಷ್ಟೇ ಓದದು ಏನಾದ್ರೂ ಸಬ್ಮಿಷನ್ ಇದ್ರೆ ಅಷ್ ಟೇ ಮಾಡದು
ಎಲ್ಲಾಂದ್ರೆ ನೆನ್ಪೇ ಉಳಿಯಂಗಿಲ್ಲ ಸುಮ್ನೆ ಓದಿದ್ವೇನು
ಹ್ಮ್ ಹಾ
ಏನು ಮಾಡ್ಬೇಕು ಮತ್ತೆ ಏನು ನಿಮ್ಗೆ ಈ ಥರ
ಹ್ಮ್ ಹ್ಮ್ ನಿಮ್ ಬಾಲ್ಯ ಜೀವನ ಎಲ್ಲಾ ಹೇಗಿತ್ತು.
ಬಾಲ್ಯ ಜೀವನ ಹ ಅದು ಚೆನ್ನಾಗಿತ್ತು. ಅಲ್ಲಿಲ್ಲಾ ತುಂಬಾ ಫ್ರೆಂಡ್ಸ್ ಇರ್ತಾರೆ. ಅಂದರೆ ಈಥರ ಏ ಮೊಬೈಲ್ ಎಲ್ಲ ಕೈಯಲ್ಲಿ ಇದ್ದಿದ್ದಿಲ್ಲಲ್ಲ ಆಟಾಡಿ ಎಲ್ಲ ರೂಢಿ ಇತ್ತು ಅಲ್ ಚೆನ್ನಾಗಿತ್ ಆದ್ರು
ಹಾ ಹಾ ಹಾ ಹ್
ಈವಾಗಲೇ ಓ ಈ ಥರ ಲ್ಯಾಪ್ಟಾಪ್ ಫೋನ್ ಅಂತ ಏನೂ ಆಗ್ತಿಲ್ಲ.
ಅದನು ನಿಜನೇ ಬಿಡಿ ಏನು ಲ್ಲ ಏನ್ ಬರೀ ಮೊಬೈಲ್ ಹಿಡಿಯೋದು ಕುಟುಂಬದ್ ಜೊತೆ ಸೇರಿದ್ರುನು ಅಷ್ಟೇ ಅವ್ರವ್ರ್ ಪಾಡು ಅವ್ರವ್ರ್ ಮೊಬೈಲ್ ಇಡ್ಕೊಂಡ್ ಕು ತ್ತಾರೆ ಏನು ಮಾಡಲ್ಲ ಏನು ಇಲ್ಲ
ಹೋದ್ರೂ ಅಷ್ಟೇ ಆಸ್ ಅದ್ನೇ ಮಾಡೋದು.
ಹ್ಮ್ ಎಲ್ಲರೂನು ಅದೇ ಇವಾಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ಅದೆಲ್ಲ.
ಹಾಂ ಪಿ ಜಿ ಗ್ ಹೋಗ್ತೀರಾ ನೀವು. ಪಿ ಜಿ ಪಿ ಜಿಗ್ ಹೋಗ್ತೀರಾ ಅಂದೆ
ಹಾಂ ಪಿ ಜಿಗ್ ಹೋಗ್ತಿವ್
ಹೋಗ್ತೀರಾ
ಹ್ಮ್
ಏನು ಮಾಡಬೇಕು ಮತ್ತೆ ಇದು ವ ಚಿತ್ತಾರ ಎಲ್ಲಾ ಮಾಡಕ್ ಬರುತ್ತಾ ಚಿತ್ರ ಚಿತ್ರಾ ಎಲ್ಲ ತಗಿಯಕ್ ಬರುತ್ತಾ
ಹಾ ಬರುತ್ತೆ ಪರ್ವಾಗಿಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ.
ಹಾ ಈ ಥರ ರಂಗೋಲಿಯೆಲ್ಲ ಹಾಕಕ್ ಬರುತ್ತಾ ನಿಮ್ಗೂ.
ಇಲ್ಲ ಅಷ್ಟೇನ್ ಚಿಕ್ ಚಿಕ್ಕುದ್ ಬರುತ್ತೆ ಜಾಸ್ತಿ ದೊಡ್ ದೊಡ್ದುದ್ ಬರಲ್ಲ ಅಷ್ಟೇ.
ಇವಾಗ ಮತ್ತ್ ದೊಡ್ ದೊಡ್ ಫಂಕ್ಷನ್ ಎಲ್ಲಾ ಇರುತ್ತಲ್ಲ ಅವಾಗ್ ಹೆಂಗೆ
ಅವಾಗೆಲ್ಲಾ ಏನ್ ದಿನ ನಮ್ಮಮ್ಮನೆ ಹಾಕ್ತಾರೆ.
ಹಾ
ಹ್ಮ್ ನಮ್ಗೆಲ್ಲಾ ಹಾಕಕ್ ಬರಲ್ಲ ನಿಮಗ್ ಬರುತ್ತಾ
ಹಾ ನಾನು ಹಾಕ್ತೇನೆ ದೊಡ್ಡ ದೊಡ್ಡದೆಲ್ಲ ಹಾಕಕ್ಕೆ ಬರುತ್ತೆ
ಹೌದಾ ಬಾಳ ಕಲಿತಿದಿರ ಹಂಗಾರ ನೀವೆಲ್ಲ
ಕಲ್ತಿದ್ದೀರಾ ಅಂದರೆ ರಂಗೋಲಿ ಬಿಡೋಕೆ ಬರುತ್ತೆ ಮತ್ತೆ ಇತರ ಚಿತ್ರ ಎಲ್ಲಾ ತೆಗಿತೀನಿ ಹಾ ಅಷ್ಟೆಲ್ಲ ಬರುತ್ತೆ ಓದೋದನ್ ಬಿಟ್ಟು ಅದೆಲ್ಲ ಮಾಡ್ತೇನೀ
ಇರಲ್ಲಿ ಬಿಡಿ ಎಕ್ಸ್ಟ್ರಾ ನಾಲೆಡ್ಜು ಬೇಕಲ್ಲ
ಹಾ
ಹ್ಮ್
ಅದು ಬರಿಯೋದು ಓದೋದು ಇರುತ್ತೆ ಹಾ
ಹ್ಮ್
ಏನು ಧಾರಾವಾಹಿ ಎಲ್ಲ ನೋಡ್ತೀರ ನೀವು
ಇಲ್ಲ ನಮಗೆ ಅದು ಅಭ್ಯಾಸ ಇಲ್ಲ ಧಾರವಾಹಿ ಎಲ್ಲ ನೋಡೋದು ನೀವು ನೋಡ್ತೀರಾ
ಹಾ ನಾವು ನೋಡ್ತೇವಿ ಎಲ್ಲಾ ಧಾರಾವಾಹಿ ನೋಡ್ತೀವಿ
ಹಾ ಹಾ ಹೌದಾ
ಮೂವೀಸ್ ಎಲ್ಲ ನೋಡ್ತೀರ ಹಾ ಮೂವೀಸ್ ಎಲ್ಲ ನೋಡ್ತೀರಾ ನೀವು
ಹಾ ಮೂವೀಸ್ ನೋಡ್ತೀನೀ ಅವಾಗ ಅವವಾಗ ತುಂಬಾ ಬೇಜಾರದಾಗೆಲ್ಲ
ನಿಮ್ದ ಯಾವ ಭಾಷೆ ಅಂದರೆ ಕನ್ನಡಾನೇ ಯಾವ ಕಡೆ ನಿಮ್ಮದು ಊರು
ನಮ್ದ ದಕ್ಷಿಣ ಕನ್ನಡ ಕರ್ನಾಟಕ ಹ್ಮ್
ಏನು ಮತ್ತೆ ಏನು ಸಮಾಚಾರ ಹೇಳು ಮತ್ತೆ
ಹೇಳ್ಬೇಕು ನೀವೇ ನಮ್ದು ಏನಿದೆ ಮತ್ತೆ ಕಾಲೇಜ್ ಮು ಮುಗುದ್ಮೇಲೆ ಏನ್ಮಾಡ್ತೀರಾ ಸಂಜೆ ಬಂದು
ಕಾಲೇಜಿನ ಡೈಲಿ ದಿನ ಕಾಲೇಜಿಗೆ ಹೋಗೋದು ಬರೋದು ಅದೇ ಕೆಲಸ
ಹಾ ಹಾ
ಏನು ನೋಡ್ಬೇಕು ಕಾಲೇಜಿಂದ ಏನ್ ಕೊಡ್ತಾರೆ
ಹ್ಮ್ ಮತ್ತೆ ಏನಾದ್ರು ಎಕ್ಸ್ಟ್ರಾ ಎಲ್ಲಾ ಮಾಡ್ಬೇಕಲ್ವಾ ಎಕ್ಸ್ಟ್ರಾ ನಾಲೆಜ್ ಎಲ್ಲ
ಹಾ ಆಗಬೇಕು ಮಾಡಬೇಕು ಇನ್ನುೂ ಟೈಮ್ ಇದೆ ಅಂತ ಸುಮ್ಮನೆ ಆಗಿದ್ದೀವಿ
ಓಹೋ ಓಹೋ ಟೈಮ್ ಇದೆ ಟೈಮ್ ಇದೆ ಅಂತ ಸುಮ್ನೆಾಗಿದ್ದೀರಾ
ಹಾ ಹ ಇವಾಗ ಇನ್ನಾಗ ಎರಡನೇ ವರ್ಷ ಅಲ್ಲ ನೋಡ್ಬೇಕು ಇನ್ನ ನೋಡ್ಬೇಕಂತ
ಹ್ಮ್
ಇವಾಗ ನಮ್ದು ಸೀನಿಯರ್ಸ್ ಎಲ್ಲ ಇದ್ದಾರಲ್ಲ ಅವ್ರ ಮೇಲೆ ಎಲ್ಲ ಗೊತ್ತಾಗುತ್ತೆ
ಅವ್ಮೇಲೆ ಏನ್ ಗೊತ್ತಗೋದು ನೀವು ಕಲ್ತೀರಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಅಷ್ಟು
ಹಾ ನಾವು ಕಲಿಯೋ ಕಾಲೇಜ್ ಯಾವ ತರ ಇದು ಮಾಡುತ್ತೆ ಗೊತ್ತಿಲ್ಲ ಇನ್ನು ಮುಂದೆ ನೋಡ್ಬೇಕು ನೋಡ್ಬೇಕು ಏನೇನು ಆಗುತ್ತೆ ಅಂತ ಸರಿ
ಹ್ಮ್ ಹ್ಮ್ ಹ್ಮ್
ನಮ್ ಕಡೆ ಬಂದಿದ್ದೀರಾ ನೀವು ಅಲ್ಲಿ ಹುಬ್ಳಿ ಸೈಡ್
ಇಲ್ಲ ಬಂದಿಲ್ಲ ಒಂದ್ಸರಿ ಭೇಟಿ ಮಾಡ್ತಿನೀ
ಹಾ ಬನ್ನಿ ಕರ್ಕೊಂಡು ಹೋಗುವ ಚೆನ್ನಾಗಿರುತ್ತೆ ಅಲ್ಲಿ ಸ್ವಲ್ಪ ಜನರು ಮಾತ್ರ ಸ್ವಲ್ಪ ಓಲ್ಟ್ ಮಾತಾಡೋಕ್ಕಷ್ಟೇ ನೀ ಇ ಇಲ್ಲಿ ಹಂಗೆಲ್ಲ ಸ್ಮೂತಾಗಿ ಮಾತಾಡಲ್ಲ ಅದು ಬಿಟ್ಟರೆ ಎಲ್ಲ ಅಲ್ಲಿ ಯೆಲ್ಲಾ ಚಲೋ ಇರ್ತಾರೆ ಮತ್ತೆ
ಹ್ಮ ಹ್ಮ ಹ್ಮ್
ನೋಡೋಕಾಟೆ ಹಾಡಿದ್ರು ಮಾತಾಡೋಕ್ಕೆಷ್ಟ ಇದತ್ತ ಹ ಏನಾಯಿತು ಮತ್ತೆ ಹೇಳಿ
ಸಂತ್ಸರ ಅಂದ್ರೆ ಇ ಊರಿಗೆಲ್ಲ ಹೋಗುದರಾ ಊರಿಗೆಲ್ಲ ಹೋಗಿದ್ರ ನೀವು
ಊರಿಗೆ ಹೋಗಿದೆ ಈ ಮತ್ತೆ ಇವಾಗ ಹೋಗಲ್ಲ ಇವಾಗ ಇವಾಗ ಪರೀಕ್ಷೆ ಇದೆ ಮಿಡಲ್ ಅದು ಮುಗಿಸ್ಕೊಂಡೇ ಹೋಗೋದು ಮತ್ತೆ ಸುಮ್ಮನೆ ದೂರ ದೂರ ಆಗುತ್ತೆ ಇಲ್ಲಿದ ಅಂದ್ರರೆ
ಹಾ ಹಾ ಹಾ
ಅದೇ ಸುಮ್ಮನೆದಕ್ಕೆ ಎಂತ
ಹೌದಾ ಅದನ್ನು ಒಳ್ಳೇದಾಗ ಕೆಲ್ಸ ಬಿಡಿ ಎಲ್ಲ ಒಂದೇ ಸರಿ ಮುಗಸ ಹೋಗಿ ಮತ್ತೆ ಮತ್ತೆ ಯಾರ ಬರೋದು ಹೋಗಬೋದು
ಹಾಂ ಅದೇ ಹಾಂ ಏನು ಸ್ಪೆಷಲ್ ನಿಮ್ಮ ಕಡೆ ತಿಂಡಿ ಎಲ್ಲ
ನಮ್ ಕಡೆ ಎಲ್ಲಾ ನಮ್ ಕಡೆ ಇಂಥ್ದೇ ಸ್ಪೆಷಲ್ ಅಂತ ಏನಿಲ್ಲ ಎಲ್ಲಾನೇ ಮಾಡ್ತೀವವಿ ನಾವು ಕಾಮನ್ ಅಲ್ಲಿ ಸ್ಪೆಷಲ್ ಅದು ಇದು ಏನಿಲ್ಲ
ಅಂದರೆ ಇವಾಗ ಶಿವಮೊಗ್ಗ ಕಡೆ ಎಲ್ಲ ಈ ಥರ ಮೀನು ಎಲ್ಲ ಸ್ಪೆಷಲ್ ಇರುತ್ತದಲ್ಲ ಹಾಗಗೆ ನಿಮ್ಮ ಕಡೆ ಏನು ಸ್ಪೆಷಲ್ ಅಂತ ಕೇಳ ಇ ಮಾಡ ನನ್ ಮಾಡದ
ಹ್ಮ್
ಪಜದ
ನಿಮ್ದೇಏನೋ ಸೌಂಡ್ ಬರ್ತಿದೆ
ನಮ್ದು ಅವಲ್ಲಿ ನಮ್ದು ಗೆಳ್ತಿಯರ್ ಸೌಂಡ್ ಮಾಡ್ತಿದ್ದಾರೆ
ಹ್ಮ್ ಹ್ಮ್
ಹ
ಎಷ್ಟ ಜನ ಇದ್ದೀರಾ ನೀವು ಗೆಳತಿಯರು ನಿಮ್ದು
ನಮ್ದು ನಮ್ದು ಗುಂಪಲ್ಲಿ ನಾವು ಒಂದು ಆರು ಏಳು ಜನ ಅನಿಸುತ್ತೆ
ಹಾ ಹಾ ಎಲ್ಲ ಚೆನ್ನಾಗಿದ್ದಾರಾ ನಿನ್ ಜೊತೆ
ಹ ಹಾ ಚೆನ್ನಾಗಿದ್ದಾರೆ ಎಲ್ಲಿ ಆದರೆ ಎಲ್ಲರೂ ಸೇರಿ ನಾವು ಈ ಥರ ಈ ಥರ ಟ್ರಿಪಲ್ಲ ಹೋಗಿಲ್ಲ
ಹಾ ಹೋಗ್ಬೇಕಲ್ವಾ ತುಂಬಾ ಚೆನ್ನಾಗಿರುತ್ತೆ
ಇನ್ನ ಇನ್ನೂ ಟೈಮ್ ಇದೆ ಅಂತ ಹೋಗಿಲ್ಲ ನಾ ಹೋಗ್ತೇವಿ ಇನ್ನ ಇರ್ತೇವಲ್ಲ ಇನ್ನ ಎರಡು ವರ್ಷ ಇರ್ತೇವಲ್ಲ ಇಲ್ಲಿ
ಹಾ ಹಾ ಮಾಗ ಹೋಗ್ತೀರಾ
ಹಾ ಹೋಗ್ಬ
ಹಾ ಹಾ
ಏನು ಅನಿಸ್ತಿದೆ ನಿಮಗೆ ನನ್ನ ಜೊತೆ ಎಲ್ಲ ಮಾತಾಡಿ
ತುಂಬಾ ಖುಷಿ ಆಯ್ತು ಅಂದ್ರೆ ಓದ್ತಿದ್ರು ಕಾಲ್ ಮಾಡುದು ಇಷ್ಟ ಚೆನ್ನಾಗ್ ಮಾತಾಡ್ತಿದೀರಲ್ವ ನಾವ್ ಯಾರುಂತ ಗೊತ್ತಿಂದಿರಾನೇ
ಹಾ
ಹಾ ತುಂಬಾ ಖುಷಿಯ ಹೇತೆೇ ಅ ಹೇಳ
ಏನ ಹಲೋ
ನೀವು ನಮ ಜೊತೆ ಮಾತಾಡಿದ್ದಿಕ್ಕೆ ತುಂಬಾ ಧನ್ಯವಾದಗಳು
ಹಲೋ
ನೀವು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು
ಹಾ ಹಾ ಧನ್ಯವಾದಗಳು ಹ